ಹಲೋ ಹಾ ಕಲ್ಿಸತಿದೆೇನಾ ನಮಸ್ಕಾರ
ಹ
ನಿಮ್ಮ ಹೆಸರು
ನಮ್ಮ ಹೆಸರು ರೋಹಿತ್ ಅಂತ ನಿಮ್ಮ್ ಹೆಸರು
ನಮ್ಮ ಹೆಸರು ಅನುಶಾಂತ
ಹಾ ಏನ್ ಮಾಡ್ತಿದ್ದೀರಾ
ಇಲ್ಲ ಜಸ್ ಆ ಚೆವನ್ನು ಬರ್ಕೊಂತ ಇದ್ದೀನಿ ನೀವ್ ನನಪ ಹಗಿರಂತ ಕಾಲೇಜ ಇದೆ
ಹಾ ಎಲ್ಲಾರ ಆರಾಮಿದೀರಾ
ಹ್ಮ್ ನಾವೆಲ್ಲ ಆರಾಮಿದ್ದೀವಿ ನೀವೆಲ್ಲಾ ಆರಾಮಿದ್ದೀರಾ ಹ್ಮ ಮತ್ತೆ ಏನ್ ಮಾಡ್ತಿದೆ ತಿಂಡಿ ಆಯ್ತಾ
ಇನ್ನ ಇಲ್ಲ ಮಾಡ್ಬೇಕು ಇಲ್ಲಿ ನಮ್ಮೂ
ಹೌದಾ ಮಲೆ ಬರ್ತಿದೆ ಮತ್ತೆ ಮತ್ತೇ ಏನು ಇದು ಸ್ನಾಯಕ್ಸ್ ಏನ್ ಮಾಡ್ಕೊಂಡಿಲ್ಲ ನೀವು ಮಳೆ ಬಂದ್ರೆ ಚೆನ್ನಾಗಿ ಇರ್ತೈತಲ್ಲ?
ಸ್ನಾಯಕ್ಸು ಇವಾಗ ಬಜ್ಜಿ ಬಜ್ಜಿ ಮಾಡು ಅಂತ ಹೇಳ್ಬೇಕ ಅಮ್ಮ ಅವರಿಗೆ.
ಹೌದಾ ನೀ ಅವ್ರ ಹಾಕಿಲ್ಲ ಅಂದ್ರೆ ನೀವೇ ಹಾಕ್ ಅವರ ಏನೋ ಖಾಲಿ ಯಾಗಿತ್ತೀರಲ್ಲ ನೀವು?
ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ಚೆನ್ನಾಗಿರಲ್ಲ? ಮನೆಯವರ ಇಲಾರ್ದಾಗ ಎಕ್ಸ್ಪೆರಿಮೆಂಟ್ ಮಾಡ್ಬೋದು?
ಅದೇ ಅವರ ಇಟ್ಕೊಂಡು ಮಾಡಿದ್ರ ಆಯಿಲ್ ವೇಸ್ಟ್ ಮಾಡ್ತಿದ್ದೆ ವೇಸ ಏನರ ಹಾಕ್ತೀನಲ್ಲ ಅಂತ ಬೈತಾರ?
ಹಂಗ ಬಾಳ ಸತೆ ಬಯಸ್ಕೊಂಡಿದೆ.
ಹೌದಾ ಟ್ರೈ ಮಾಡ್ತಾ ಇರ್ತೀರಾ ಅಮ್ಮ ಇದ್ದಾಗ?
ಹೂ ಅಮ್ಮ ಇದು ನೋಡ್ ನೋಡು ಅಂತೇಳಿ ಆಚೆ ಹೋಗಿರ್ತಾರೆ? ನಾನ್ ಹೋಗಿ ಏನೊಂದು ಸರಿಗ್ ನೋಡ್ತಿರಲ್ಲ ಟಿವಿ ನೋಡ್ತೀ ನೋಡೋದು ಇಲ್ಲ. ಫೋನ್ ನೋಡದು ಹಂಗೆ ಅದನ್ ಮರ್ತೋಗ್ಬಿಟ್ಟಿರ್ತಿವಿ.
ನಮ್ಮಮ್ಮಿನೂ ಹೇಳ್ತತಾರ ಹಲ್ ಇಟ್ಟಿದ್ದೆ ನೋಡ ಅಂತ ಒಂದ್ ಐದ್ ನಿಮಿಷ ನಾನ ಅದನ್ನೂ ನೋಡಲ್ಲ. ಅದೆಲ್ಲಾ ಪಂಗೆ ಎಲ್ಲ ಹೊರಕ್ ಬರ್ತಾವ ನಾ ಬಯಸ್ಕೊಬೇಕು ನಮ್ಮ ಮನೆಯಲ್ಲನು.
ಸ್ವಲ್ಪ ಪ್ರಾಬ್ಲಮ್
ಹಾ ಹೌದ ಹೌದ ಮತ್ತೆ ಏನ್ ಸಮಾಚಾರ ಎಂತ ಮಾಡ್ತಿದ್ದೀರಿ?
ಎಂದ ಏನ್ ಏನ್ ಓದ್ತಿದ್ದೀರಾ ನೀವು?
ನಾನ್ ಇಂಜಿನಿಯರಿಂಗ್ ಮಾಡ್ತಿದ್ದೀನಿ ಬೆಂಗಳೂರಿನಲ್ಲಿ.
ಹಾ ಹೆಂಗ ಇದೆ ನಾನು ಇಂಜಿನಿಯರಿಂಗ್. ಫಸ್ಟ್ ಇಯರ್ ಮುಗಿತ ಇವಾಗ ಹಾ ಹಾ ಹೌದ
ಹೌದಾ ನಮಗ್ ನಾಳೆ ಒಂದು ಎಕ್ಸಾಮ್ ಇದೆ ಅದ ಕ ಓದಕತ್ತಿದೇ ಬಟ್ ಫುಲ್ ಸ್ವಲ್ಪ ಸ್ಟ್ರೆಸ್ಟ್ ಇದೆ. ಸ್ವಲ್ಪ ಅದು ಕಡಿಮೆ ಮಾಡ್ಕೋಬೇಕಂತ ಕೊನ್ ಹಚ್ಚಿದೇ
ಹೌದಾ
ಹೂ
ಮತ್ತೆ ಹೆಂಗಿದೆ ಸಬ್ಜೆಕ್ಟ್ಸ್ ಎಲ್ಲಾ?
ಸಬ್ಜೆಕ್ಟ್ಸ್ ಎಲ್ಲ ಇಸತ್ತೆ ಏನು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಸೇರ್ಸಿ ತರ್ಡ್ ಇಯರ್ ಬಂದಿದ್ರು ಅನ್ಸುತ್ತ ಇವತ್ತ ಜಾಸ್ತಿ ಟಫ್ ಇದೆ ನಾನ ನಾನ ಓದಿದ್ದ ಪ್ರೆಸೆಂಟ್ ತರ್ಡ್ ಇಯರು
ಹೂ
ಫುಲ್ ತುಂಬಾ ಟಫ್ ಇದೆ ಎಷ್ಟ ಕುಂತು ಪ್ರಾಕ್ಟೀಸ್ ಟ್ರೈ ಮಾಡಿದ್ರು ಆಗ್ತಾನೆ ಇಲ್ಲ ಅದೊಂದು ನಿಮ್ಮ ನೇ ನಮ್ಮ ಕಾಲೇಜ್ ನಲ್ಲಿ ಒಂದು ಫೇರ್ವೆಲ್ ಪಾರ್ಟಿ ಆಗಿದೆ ಅದಕ್ಕೋಸ್ಕರ ನಿನ್ನ ಎರಡು ಮೂರು ತನ ನಾವ್ ಅಲ್ಲೇ ಇದ್ದೇವಿ ಓದೇ ಇಲ್ಲ? ಈಗ ಓದೋಣ ಅಂದರ್ ಮನಸ್ ಬರ್ತಿಲ್ಲ?
ಹೌದ ಹೌದು?
ಬಟ್ ಓದೋದು ಮಾತ್ರ ಜಾಸ್ತಿ ಇದೆ ಮತ್ತ? ಮತ್ತ ನಿಮಗೆ ಏನ್ ಹೋಮ ವರ್ಕ್ಸ್ ಅನ್ಕೊಟ್ಟಿಲ್ಲ ನನಗ ನಾಳೆನ ಕಂಟಿನ್ಯ ತ್ರೀ ಡೇಸ್ ಇರ ತ್ತ ಎಸಾಮ್ಸ್ ಐ ಎ
ಹಾ ಹೂ
ನ ನಮ್ಮಗೆ ಮೇನ್ ಎಕ್ಸಾಮ್ಸ್ ಬಂದು ಇಲ್ಲೇ ಇಲ್ಲ ನನಗ ಸ ಸಮ್ಮೆ ಎಕ್ಸಾಮ್ಸ್ ಇದಾವ ಈ ತಿಂಗಳು ಅ ಹದಿನೆಂಟ ಸ್ಟಾರ್ಟ್ ಆಗ್ತವ ಮತ್ತೆ ಜುಲೈ ತಿಂಗಳ ನಲ್ಲಿ ಮುಗಿತಾವ?
ಹೂ
ನೀವು ತುಂಬಾ ಮುಗಿಸಸ್ಕೊಂಡ್ ಹೋಗ್ಬಿಟ್ಟಿರರಿ ಸುಟ್ಟಿ ಎರಡ್ ತಿಂಗಳ ಮೂರ್ ತಿಂಗಳು ಕೊಡ್ತಾರ ಅದಕಂದ್ರೆ ನನ್ನ ತಮ್ಮನ ಇಲ್ಲ ಅದ ಎಲ್ಲಾ ಅವರಗೇ ಎರಡು ತಿಂಗಳು ಕೊಟ್ಟಿದ್ರು ಸುಟ್ಟಿ.
ಹಾ
ಹ್ಮ್ ನಿಮ್ಗೆ ಎಷ್ಟ್ ತಿನ್ಗಳು ಕೊಟ್ಟಿದೀರು ಸುಟ್ಟಿಗೆ
ನಮಗೂ ಎರಡು ತಿಂಗಳು ಕೊಟ್ಟ
ಹೌದಾ ಮತ್ತೆ ಎಲ್ಗಾದ್ ಹೋಗ್ತೀರಾ ಸುಟ್ಟಿಗ ಇಲ್ಲಾಂದ್ರೆ ಮನೇಲ್ಲ ಇರೋದಾ
ಇಲ್ಲ ನೋಡ್ಬೇಕಕ್ ಎಲ್ಲಿಗಾದ್ರೂ ಹೋಗೋಣ ಅಂತ
ಹೌದಾ
ಮನೇೆಯಲ್ಲಿ ಇದ್ದ ಇದ್ದು ಬೋರ್ ಆಗುತ್ತೆ
ನೆ ನಾಡಕ ಹೋಗಲ್ಲ ನಿಮ್ ಫ್ರೆಂಡ್ಸ್ ಜೊತೆ ಹೆಂಗೋ ಫ್ರೀ ಆಗಿರ್ತೀರಲ್ಲಾ ಮನೆಯಲ್ಲಿ
ಹ್ಮ್
ಏನ್ ಆಡ್ತರಿ ಗೇಮ್ಸ
ಗೇಮ್ಸ್ ಹ ವಿಡಿಯೋ ಗೇಮ್ಸ್ ಇ ರೀಲ್ಸ್ ನೋಡ ಹ ಅವಾಗ ಸ್ಕೂಲ್ ಡೇಸ್ ಅಲ್ಲಿ ಬಾಳ ಆಡ್ತಿದ್ವು ಕಸಿನ್ಸ್ ಜೊತೆ ಇವಾಗೆಲ್ಲಾ ಕಡಿಮೆ ಆಯ್ತು
ಅವರೆಲ್ಲ ಫುಲ್ ಗ್ರೋ ಗ್ರೋ ಅಪ್ ಆಗಿ ಜಾಬ್ಸ್ ಮಾಡ್ಕೊಂತ ಇರ್ತಾರ ಮನೇಲಿ ಇದ್ದಾರ ಕಸಿನ್ಸ್ ಫುಲ್ ಜಾಬ್ ಲೈಫ್ ನಲ್ಲಿ ಬಿಸಿ ಆಗ್ಬಿಟ್ಟಿದ್ರು
ಸ್ಕೂಲ್ ಡೇಸ್ ಅಲ್ಲಿ ಮಸ್ತ್ ಚೆನ್ನಾಗ್ ಆಡ್ತಿದ್ ಸಮ್ಮರ್ ಹಾಲಿಡೇಸ್ ಅಲ್ಲಿ ಎಲ್ಲ
ಹ್ಮ್ ಹೌದು ಚೆನ್ನಾಗಿ ಇರ್ತಿತ್ತು ನಾವು ಫುಲ್ ಜೋರಾಗಿ ಎಂಜಾಯ್ ಮಾಡ್ತಿದ್ದೀವಿ ಈಗ ಸುಟ್ಟಿ ಕೊಡದ್ರೆ ಮನೆಗ್ ಹೋಗಿ ಮಲ್ಕೊನೋದು್ ಬಿಟ್ಟು ಗೇಮ್ಸ್ ಇಲ್ಲ ಈ ಮೊಬೈಲು ಇಲ್ಲ ಜಾಸ್ತಿ ಕಷ್ಟ ಆಗಿದೆ ಇಲ್ಲಿ ನಿಜೆನೂ ಇರಲ್ಲ ಮನೆಗ್ ಹೋಗಿದ್ದ ಆಲ್ಮೋಸ್ಟ್ ಏನು ಕೆಲ್ಸ ಇಲ್ಲಲ್ಲ ಮನೆಯಲ್ಲಿ ಬಟ್ ಬೇಜಾರಾಗುತ್ತಾ ತ್ತು ಮಲ್ಗಕಂದ್ರೆ
ಫುಲ್ ಚೇಂಜ್ ಆಗ್ಬಿಟ್ಟಿದೆ ಇವಾಗ ಒಂದ್ ತ್ರೀ ಫೋರ್ ಇಯರ್ಸ್ ಅಲ್ಲಿ ಎಲ್ಲ ಚೇಂಜ್ ಆಗ್ತಿದೆ
ಹಾ ಪೂ ಚೇಂಜ ಆಗತೆ
ಅದ್ರಾಗ ಕರೋನಾ ಒಂದ್ ಬಂದಿತ್ತು
ಹೌದು ಏ ಒಂದು ಬಂತು ಈಗ ನೆಕ್ಸ್ಟ್ ಇಯರ್ ನಮಗ ಪ್ಲೇಸ್ಮೆಂಟ್ ಸಿಗ್ತೈತೆ ಇಲ್ಲ ಬಯ ಜಾಬ್ ಇರ್ತತಾ ಇಲ್ಲ ಭಯ್ಯ ಇನ್ನ ನಿನ್ ಪಶ ಏನಲ್ಲ ಇದಿದ್ದೀನಿ ನೀನ್ ಫಸ್ಟ್ ಇಯರ್ ನಲ್ಲಿ ಇದೀ ನನ್ ತೋಡಿ ಜಾಸ್ತಿ ಕಷ್ಟ ಆಗುತ್ತಾ ಲೈಫ್ ಈಸತ್ತ
ಹೌದು
ನಿಮಗೆ ಈ ಸತ್ಯನೆಂತ ಸೆಕೆಂಡ್ ಇಯರ್ ನಲ್ಲಿ ತಪ್ಪಿರ್ತವ ನಿಮಗು ಹ್ಮ್ ಮತ್ತೆ ಕೆಸಿಟಿ ರಿಸಲ್ಟ್ಸ್ ಬಂದಿದವ ಅಂತ ನಿಮ್ಮ ತಮ್ಮವರು ಯಾರಾದ್ರೂ ಗೊತ್ತಿದವ್ರು ಇದ್ದಾರಾ
ಹಾ ಒಬ್ಬ್ರಿ ಒಬ್ ಒಬ್ಬ್ರಿ ತರ್ಟಿ ಸಿಕ್ಸ್ ತೌಸಂಡ್ ಅಂತ ಗೊತ್ತಾಯ್ತು ಹಾ
ಹ್ಮ್ ಬಟ್ ನಮ್ ರೂಮ್ ಮೇಟ್ ಅಂತ ನಾನನ್ ಇರೋದ ವರ್ಷ ನ್ ರೂಮ ಮೇಟ್ ಫ್ರೆಂಡ್ ಲಾಂಗ್ ಟ್ ಮಾಡಿದ್ದರು ಮನ್ಸ ಉತ್ತಮ್ಮ ಅದೇನಾಗೈತಿ ಮಾರ್ಕ್ಸ್ ಕಡೆ ಏನ ಫ್ರೆಚ್ ಆಗಿಲ್ಲ ಅಂತ ಅದಕ್ಕೋಸ್ಕರ ರ್ಯಾಂಕ್ ಏನ್ ಕೊಡ್ತಿಲ್ಲ ಅವರು ಅದಕ್ಕೋಸ್ಕರ ಮತ್ತೆ ಈಗ ಲಾಂಗ್ ತಂಬು ನೀಟಗ್ ಮಾಡಿದ್ದ ಹಗೆ ಕೆ ಸಿ ಟಿನೂ ಬರ್ದಿದ್ದ ಇಲ್ಲಿ
ಹ್ಮ್ ಪಾಪ ನೀಟ್ ರಿ ಎಕ್ಸಾಮ್ ಅಂತೆ ಮತ್ತೆ
ಹೌದ ರೀ ಎಕ್ಸಾಮ್ ಅಂತ ಅದು ಪೇಪರ್ ಲೀಕ್ ಆಗೈತಲ್ಲ
ನಮ ಫ್ರಂಡ್ಸ್ ಕೆಲವೊಬ್ರು ಲಾಂಗ್ ಟರ್ಮ್ ಮಾಡಿದ್ರು ಪೇಪರ್ ಚೆಾಗಾಗಿತ್ತು ತಂದಿದ್ರು ಆಮೇಲೆ ಮತ್ತೆ ಲಾಂಗ್ ಟರ್ಮ್ ಅಂದಿದ್ರು
ಹಾ ಈ ಸತಿ ಇನ್ನೊಂದ್ ಸತಿ ಇಟ್ಟೇಳ ಹ್ಮ್ ಟಫ್ ಕೊಡ್ತಾರ ಪೇಪರ್ ಜಾಸ್ತಿ ಕಷ್ಟ ಆಗತಾರ ಅಂಗ ತಗಕ್ ಅವ್ರಗ ಲಾಂಗ್ ಟರ್ಮ್ ವೇಸ್ಟ್ ಆಗ್ತೈತೆ ಹೌದು ಅಪ ಬೇಜಾರಾಗ್ತಾರ ಅವ್ರ ಪೇರೆಂಟ್ಸ್ ಅಷ್ಟುಪ್ಸ ಸಿಡ್ಕೊಂತಾರ ಇವರು ಅಷ್ಟ ಒಬ ಸಿಡ್ಕೊಂತಾರ ಒಬ್ಬೊಬ್ಬರು
ಅವ್ರ ಪೇರೆಂಟ್ಸ್ ಅಷ್ಟೇಏನಿರಲ್ಲ ಇ ಅವರು ಬಾಳ ಮಂಚ್ ತೊಂಡ
ಜಾಸ್ತಿ ಒಬ್ಬೊಬ್ಬರು ಸೂಸೈಡ್ ಐಟಮ್ಸ್ ಮಾಡ್ತ ನನ್ನ ಪ್ರಕಾರ ನಾನು ಇನ್ಸ್ಟಾಗ್ರಾಮ್ ನಲ್ಲಿ ಜಾಸ್ತಿ ನೋಡಿದ್ದೇೆ
ಕರ್ನಾಟಕದಲ್ಲಿ ಒಬ್ಬರು ಇಬ್ರು ಸತ್ತೋ ಇದ್ರಂತೆ
ನೀಟ್ ಬಗ್ಗೆನಾ ಬೇಜಾರ್ ಅನ್ಸುತ್ತ ಅಷ್ಟು ಓದಿ ಒಂದೇ ಸತಿ ಪೇಪರ್ ಲೀಕ್ ಆಗಿದೆ ಮತ್ತೆ ರೀ ಎಕ್ಸಾಮ್ ಅಂತ ಎಷ್ಟು ಸ್ಟ್ರೆಸ್ಫುಲ್ ಇರ್ತದೆ ನೀಟ್ ಮತ್ತೆ ಅವರು ಹೇಳ್ತಾರ ಎಕ್ಸಾಮ್ ಆಥರ ಇತ ಇದೇನು ಸ್ಕೂಲ್ ಎಕ್ಸಾಮ್ ಅಲ್ಲ ಇದು ನೀಟ್ ಎಕ್ಸಾಮ್ ಅಂತ ಮತ್ತೆ ಇದಕ್ ಪೇಪರ್ಸ್ ಅದಕ್ ಲೀಕ್ ಆಗ್ತಾವ
ಕಂಪ್ಯೂ ಡಿಜಿಟಲ್ ಮಾಡ್ತಾರಂತೆ ನೆಕ್ಸ್ಟ್ ಇಯರ್ ಇಂದ
ಹೌದೌದು
ಎಕ್ಸಾಮ್ ನಡ್ಸಿದಂಗ ನಡೆಸ್ತಾರಂತ
ಡಿಜಿಟಲ್ನು ಆದ್ರೂ ಹ್ಯಾಕರ್ಸ್ ಇರ್ತಾರಲ್ಲ ಆಲ್ಮೋಸ್ಟ್ ವೆಬ್ಸೈಟ್ಸ್ ಏನಂದ್ರ ಬಗ್ ಸಿಕ್ಕಿದ್ರೆ ಸಾಕು ಕ್ಲಿಯರ್ ಆಗ್ಬರ್ತೈತಿ ಕಷ್ಟ ಅದು ವೆಬ್ಸೈಟ್ ಎಲ್ಲ ಅದು ಫೈರ್ ವಾಲ್ ಕ್ರಿಯೇಟ್ ಮಾಡೋದ ಇದೆಲ್ಲ
ಹ್ಮ್
ಅದೆಲ್ಲ ಈಗ ಜಸ್ಟ್ ನಮ ಪೇಪರ್ಸ್ಲ್ಲಿ ಲೀಕ್ ಆಗ್ತಿದ್ದಾವ ಇನ್ನ ಡಿಜಿಟಲ್ ಮಾಡಿದ್ರೆ ಎಷ್ಟ್ ಲೀಕ್ ಆಗ್ಬಹದುಡೈರೆಕ್ಟ್
ಹಾ ಡಿಜಿಟಲ್ ಮಾಡಿದ್ರೆ ಕಡಿಮೆ ಚಾನ್ಸಸ್ ಇರುತ್ತೆ ಅನ್ಸುತ್ತೆ
ಹ ಹ ಲೈಕ್ ಅವರು ಲೈಕ್ ವೆಬ್ಸೈಟ್ ನ ಕರೆಕ್ಟ್ ಆಗಿ ಮೈಂಟೈನ್ ಮಾಡಿಲ್ಲ ಅಂದ್ರೆ ಹ್ಯಾಕರ್ಸ್ ಇರ್
ಫಲ್ ಸೆಕ್ಯೂರಿಟಿಯಿಂದ ಮೇಂಟೈನ್
ಹೌದು ಅದೇನು ಫೈಯರ್ ವಾಲ್ ಬ್ರೇಕ್ ಮಾಡಿದ್ರೆ ಅಷ್ಟಿ ಕ್ಲಿಯರ್ ಆಗಿ ಬಿರ್ತದೆ ಪೇಪರ್ ಎಲ್ಲಕ್ಕೆಂದ್ರೆ ಡಿಜಿಟಲ್ ನಲ್ಲ ಸೇವ್ ಆಗ್ತೈತಲ್ಲ ಬ ಯಾರಾದರೂ ಹ್ಯಾಕರ್ಸ್ ಇರ್ತಾರಲ್ಲ ಕಂಪಲ್ಸರಿ ಇಂಡಿಯನ್ಲ್ಲಿ ಎಷ್ಟು ಹ್ಯಾಕರ್ಸ್ ಇದ್ದಾರ ದುಡ್ಡು ಕೊಟ್ಟಿದ್ರೆ ಸಾಕು ಹಾಕ್ ಮಾಡದು
ಸಣ್ಣ ಚಿಕ್ ಚಿಕ್ ಮಕ್ಳೇ ಹಾಕಿಂಗ ಕಲಿಕತ್ತರಿ ಇವಾಗ
ಹೌದೌದು ಮತ್ತೆ ಇನ್ನ ಹ ಆಯ್ತು ಐದ್ ಗಂಟೆ ಇದುವರೆಗ ಆಗತು ಮತ್ತೆ ಇದ ಏನಾಗೈತಂದೆ ನಮಮ್ಮ ಕಾಲಜ್ ಕಡೆ ಪಾನಿಪುರಿ ಅದು ಬೈಕ್ ಬ ಹ
ಹ್ಮ್
ಹ ಎಲ್ಲ ರಾಶಲ್ಶಲ್ ಕಾಲಿ ಮತ್ತತ್ ಫುಲ್ ಎಲ್ಲಾ ರೋಡ್ ಮಳೆ ಇದ್ದೀವಿ ಪಾನಿಪುರಿ ಇಂದಾಗ
ಹ್ಮ್ ಪಾಪ ಅವನ್ ಕಡೆ ಮಾಲ್ ಎಲ್ಲಾ ಖಾಲಿ ಆಗಿರುತ್ತೆ
ಹ್ಮಫುಲ್ಲ ಎಲ್ಲ ಕಾಲ ಆಗತಿ ಹ್ಮ್ ಮತ್ತೆ ನೀವು ಪಾನಿಪುರಿ ತಿಂದಿರಾ
ಹಾ ನಾವು ಟೂ ಡೇಸ್ಿಗೆ ಒಂದ್ಸೊತೆ ಹೋಗ್ತಿರ್ತವ ಅಣ್ಣ ಅವ್ರ ಜೊತೆ
ಹ್ಮ ಹೌದಾ ಮತ್ತೆ ರೀಸೆಂಟ್ ಆಗಿ ಇ ಪ್ರದಿ ಮೂವಿಲಿ ರಿಲೀಸ್ ಆಗೈತಿ ಅಂತಲ್ಲ ಹೋಗಿದ್ರಾ
ಹಾ ಹೋಗಿವಿ
ಅದ್ ಹೆಂಗ ಇದೆ ಚೆನ್ನಾಗಿದೇನಾ
ಹ್ಮ್ ಚೆನ್ನಾಗಿದೆಮ ಒಂಥರಾ ಫೈಟಿಂಗ್ ಮೂವಿ ಅಂದ್ರೆ ಒಂದು ಗೋಲ್ಕೋಸ್ಕರ ಹೋಗಿರ್ತ ನನ್
ಓಕೆ ಆ ಗೋಲ್ ಬಂದು ಕ್ರಿಕೆಟ್
ಅಲ್ಲ ಅಲ್ಲ ಬೇರೆದೇ ಇದೆ ಹೇಳಿದ್ರೆ ಚೆನ್ನಾಗಿರಲ್ಲ ಮತ್ತೆ
ಹೌದಾ ನಾನ್ ನೋಡ್ಬೇಕ ಅನ್ಕೊಂಡ್ರೆ ಬಟ್ ಆಗ ಎಕ್ಸಾಮ್ಸ್ ಟೈಮ್ ಅಲ್ಲಿ ಇನ್ನು ಇರುಮಡಿ ಒಂದಿದೆ ಅಲ್ಲ ಮೂವಿ ಅದಕ್ಕೆ ಹೋಗ್ಬೇಕಂತ ಪ್ಲಾನ್ ಮಾಡ್ತಿದೀವಿ ನಮ್ ಸ್ಕಾಡ್ ಎಲ್ಲ
ಹ್ಮ್
ಹ್ಮ್
ಹ್ಮ್
ಒಂದೆ ಮೂವಿ ಇದು ಪ್ರೆಸೆಂಟ್
ಹೌದು
ಹ್ಮ್ ಮತ್ತೆ ನೀವು ಇಜು ಅದ ನೋಡದ ಇರು ಮೂಡಿ ಟೀಸರ್ ಟೀಸರ್ ಟ್ರೈಲರ್ ರಿಲೀಸ್ ಮಾಡಿದ್ರಂತ ರವಿ ತೇಜಗೆ ಹ್ಮ್
ಅದು ಡಿವೋಷನಲ್ ಫಿಲಿಮ್ ಹ್ಮ್ ಚೆನ್ನಾಗಿರುತ್ತೆ
ಮತ್ತೆ ಇನ್ನೇನ್ ಸಮಾಚಾರ ಮಾಡಿದ್ರ ಮತ್ತೆ ಹೇಳಿದ್ರ ನಿಮ್ಮ ಮಮ್ಮಿಗ ಬಜ್ಜಿ ಮಾಡಂತ ಮೆಣ್ಸಿ ಬಜ್ಜಿ
ಇಲ್ಲ ಹೇಳ್ಬೇಕ್ ಇನ್ನು ಮೆಲ್ಲಕ್ಕ ಹಂಗೆ ಹೇಳ್ತಾ ಇರ್ಬೇಕು ಅವಾಗ ಮಾಡ್ತಾರ
ಊಟ ಟೈಮನು ಆಗ್ತಿದೆ ಅಲ್ಲ ಊಟ ಟೈಮ್ನು ಆಗ್ತಿದೆ ಅಲ್ಲ
ಹ್ಮ್
ಈಗ ನಮಗ್ ಶಾರ್ಟ ಆಗಿದೆ ಮಳೆ ನಾವು ಕೆಳಗ ಹೋಗ್ಬೇಕು ಊಟ ತಿನ್ನಾಕ ಹೆಂಗ್ ಹೋಗ್ಬೇಕೋ ಗೊತ್ತಾಗ್ತಿಲ್ಲ ಮಳೆಯಲ್ಲಿ ಇದಿನ್ನ ಪೂರ ಹೌದು ಮಳೆ ಈಗ ಬೆಂಗಳೂರಲ್ಲಿ ಜಾಸ್ತಿ ಆಗ್ತಾತೆ ಇನ್ನ ಊರ್ ಸೈಡ್ ಅಲ್ಲಿ ಸೈಡ್ ಅಷ್ಟ ಜನ ಇರಲ್ಲ ಬಟ್ ಈ ಕಡೆ ಜಾಸ್ತಿ
ಹ್ಮ್
ಸರಿ ಮತ್ತೆ ಯವಾಗಾದ್ರು ಕಾಲ್ ಹಚ್ಚತಿನಿ ಹ್ಮ ಸರಿ ಬಾಯ್ ಮತ್